ಹಾ
ಕೇಳ್ಸ್ತಿದ್ಯಾ.
ಹಾ
ಹಾ ಇವ್ನ್ ಫೋನ್ ಮಾಡಿದ್ನಾ ವಿಜಿ
ಎದುವಲ
ನಾನೀಗೊಂದ್ ಸ್ವಲ್ಪ ದಿನದಿಂದೆ ಫೋನ್ ಮಾಡಿದೆ.
ಹಾ
ಹ ಎ ಅದೇ ಒಂದು ಟೂ ಕೆ ಅಮೌಂಟ್ ಇದ್ರೆ ಹಾಕು ಅಂತ.
ಹಾ
ಹ ಅವ್ನು ಮಗ ಒಂದು ವಾರದ್ ಮಟ್ಟಿಗಾದ್ರೆ ಕೊಡ್ತೀನಿ ಇಲ್ಲ ಅಂದ್ರೆ ಸ್ವಲ್ಪ ಲೇಟ್ ಆಗ್ ತಂಗಿಗೆ ಅಂತ ಅಂತಿದ್ದ.
ಈಗ್ ಏನ್ ಮಾಡ್ತಾನಂತ್ ಈಗ್ ಏವ್ರುದ್
ಇನ್ನೇನ್ ಎಳ್ಳಿರು ಎಳ್ಳಿರು ಆಕ್ಚುಲಿ ನಮ್ಮ ಅದೇ ಇದ್ರಲ್ಲಿ ನಮ್ಮೂರಲ್ ಒಂದ್ ಸ್ವಲ್ಪ ದಿನ ಓದ್ನಂತೆ
ಹಾ
ಅಯ್ಯೋ ಅದೆಂಗೆ ಹಂಗ ಹಿಂಗೆ ಅಂತ ಹೇಳ್ತಿದ್ದ ಮನೆ ಏನು ಮುಗ್ದಿಲ್ಲ ಅನ್ಸತ್ ಮೋಸ್ಟ್ಲಿ. ಇನ್ನ ಸ್ವಲ್ಪ ಲೇಟ್ ಇದೆ ನಾನು ಇನ್ನ ಫಿನಿಷ್ ಆಗ್ತಿದೆ ಅನ್ಸುತ್ ಮೋಸ್ಟ್ಲಿ ಹಾ
ಇನ್ನೇನ್ ಮಾಡ್ತಾನೆ ಅಬಿ ಈ ವರ್ಷದಲ್ ಗುರು ಪ್ರವೇಷನ್
ಹ್ಮ ಹ ಇದು ಆಕ್ಚುಲಿ ಅವ್ನ್ದೆ ಒಂಥರ ಪೀಸ್ಫುಲ್ ಅಲ.
ಹ ಈಗೇನು.
ಊರ್ ಕಡೆ ಪೀಸ್ಫುಲ್ ಅಲ
ಆರಾಮಾಗವ್ನೆ ಅಂತಾನ
ಹಾ ಆದ್ರೂ ಕೆಲ್ಸ ಮಾಡ್ತ ಇರ್ತಾನ್.
ಹಾ ವೆ ಅಲ್ಲಿದ್ದರಿಗ ಇಲ್ಲಿ ಇದ್ ಅನ್ಸುತ್ತೆ ಇಲ್ಲಿದ್ದರಿಗ್ ಅಲ್ ಅನ್ಸುತ್ತೆ.
ಹಾ
ಹಂಗೆ ಅವ್ನ್ ಅಲ್ಲಿಂದ ನೋಡಾಗ್ ನಾವ್ ನಾವೆಲ್ಲಿ ಆರಾಮ ಇದ್ವಿ ಅನ್ಸುತ್ತೆ ಇಲ್ಲಿಂದ ನೋಡ್ವಾಗ್ ನಾವು ನ ಅಲ್ ಆರಾಮಾಗವ್ನೆ ಅನ್ಸತ್ತೆ.
ಹ್ಮ್
ಆದರು ಒಂ ಆದ್ರರು ಹೇಳ್ಬೇಕ್ರ ಇಗಂತ ಅಲ್ಲೇ ಪೀಸು ಒ ಟೈಮಲ್ಲಿ ಅನ್ಸರ್
ಹಾ ಅಂತ ಎವಿ ಕೆಲಸ ಇರುತ್ತ ಮಗ ಅದು ಅವರ್ಫುಲ್ ಇದು
ಮೂರಲ್ಲ ಜಾಸ್ತಿ ಇರುತ್ತದೆ
ಹ್ಮ್ ಅ ಆದ್ರರು ಮನೆಗಡೆ ಹೆವಿ ಟೆನ್ಷನ್ ಇರರುತ್ತೆ ಅನ್ಸನ್
ಮನೆ ಕಡೆ ಇದ್ದದ
ಇವಾಗ್ಲು ಇದ ಮಾಡ್ತಾವ್ನಾ
ಎನ್ನ
ಅದೇ ಹಳೇದೊಂದಿತ್ತಲ್ಲ ಅದು
ಏನು
ಹಲ್ಲವು
ನವ ಅದ್ ಮಾಡ್ತಿಲ್ಲ ಅಂದ ಬಿಟ್ಟ ಅನ್ಸುತ್ತೆ
ಏ ಇಲ್ಲಾನ್ಸಲ್ಲ
ಹಳೆದೇ ಅದು ಪಫಸ್ಟ್ ಇತ್ತಲ್ಲ ಅದ
ಅದೆಲ್ಲ ಈಗಿತ್ತಲ ಅದ
ರೀಸೆಂಟ್ಗಿದ್ದ ಅದು ಕಂಟಿನ್ಯೂ ಮಾಡ್ತಿದೆ ಅನ್ನೋಲ್ಲಿ
ಮ
ನಣೇನ್ ಬಿಡಲ್ಲ ಅನ್ಸತ್ತೆ ಮಾಡ್ತಾವ
ಅದೇ ಅವ್ರ ಕಡಿಂದ ಅಪ್ರೋಚ್ ಜಾಸ್ತಿ ಆಐ್ತಲ್ಲಾ ಅದಕ್ಕೆ ಮಾಡ್ದಾವ್ ನೀನು ಇಲ್ಲ ಅಂದ್ರೆ ಇಲ್ಲಿ
ಹ ಇಲ್ಲ ಅಂದ್ರುನು ಸರ್ಟನ್ ಟೈಮ್ ಅಲ್ಲಿ ಅನ್ಸ ಈ ಹೊಡ ಮಾಡ್ಲಿಲ್ಲ ಇನೇ ಮಾಡಿದ್ನು ಗುಟ್ ಮೇಲೆ ಲ್ಲ ನೋದ
ಹಾ ಹಾ
ಗೀಪ್ ಸಿಗಲ್ಲ ಅಂತ ಸಿಗ್ತಾರೆ
ಆಕ್ಚುಲಿ ಅವ್ರನಿಗೆ ಕೆಲಸ ಆಯ್ತಿತ್ತು ಅಂದ್ರೆ ಆಯ್ತಾ ಅವರು ಇವ್ರಿಗೆ
ಯಾರಿಗೆ
ಅದೇ ಅವ್ರಗ ಕೆಲ್ಸ ಆಗತ್ತೆ ಅಂತಿದ್ರಲ್ಲ ಆಯ್ತಾ ಅಂದ್ರೆ
ಹ ಹುಡಗ ಅದೇನ ಅಂದ್ರ ಪವನ್ ಅಂತ ಇದ್ದ ಗೌರ್ಮೆಂಟ್ ಕೆಲ್ಸದರ ಆಗದಂತ ಹೇಳ್ತಾರ ಮಗ ಹೇಳಕ್ಕೇನು ತುಲ್ಂಬ ಸಿಗಲ್ಲ ನಮ ಇದ್ರ ಅವಿಗೆ ನಮ್ ಕ್ಯಾಶ್ ಅವಿಗೆ ಎಲ್ ಸಿಗ್ತದೆ
ಹ್ಮ್ ಅದರಲ್ಲ ಬಾರಿ ಆಯ್ತ ಅವ್ರ ಕಡೆ ಒಂದ್ ಸ್ವಲ್ಪ ಚೆನ್ನಾಗಿ ಅವರೇ ಅಂತಿದ್ರಲ್ಲ
ಏನ್ ಚೆನ್ನಾಗಿದ್ ಅಷ್ಟಮಗ ಅಷ್ಟ ಇದಾಗ ಯಾವ ಸಿಗಲ್ಲ ಸಿಕ್ಕಿದ ಮ್ಯಾರ ಇವನ್ ಇ ನೋವು ಮಾಡ್ತಾರಏನ ಅದು ಅದ್ರ ಮೇಲೆ ಇರ್ತದ
ಹಾ
ಏಳ್ ಮಾಡಲ್ನು ಮಾಡಿದ್ರುನು ಮನೆ ರ ಹೋಗ್ಬೇಕಾರ
ಮನೆ ರೊಪ್ಪಿ ಅದ್ರಲ್ಲಿ ಬೇರೆ ಇವ್ನ್ ಮನೆತ ಬೇರೆ ಇದ್ ನೋಡ್ಗದವನ
ಹಾ ಮನ ರೋಗ ಎಲ್ಲಿ ಎಲ್ಲ ಇವನ್ ಬಂದ್ ಯಾವ್ದೇ ಕಾರಣಕ್ಕ ಬೇರೆ ಕಡೆ ಕೆಲ್ಸ ಮಾಡಲ್ಲ
ಮಾಡಲ್ಲ
ಅದೇ ಕಣಕು ಮಾಡಲ್ಲ ಬೆಂಗಗಳೂರ್ ಕಡೆ ಎಲ್ಲ ಬಂದ್ರ ಸಿಗ್ತವೆ ಕೆಲಸ ಸಿಗಲ್ಲ ಅಂತಲ್ಲ ಮಾಡಲ್ಲ
ಹ್ಮ ಆಡಲ್ಲಲ್ಲಾ
ಅವ್ರ ಮನೇಲಿ ಕಳ್ಸೋದು ಇಲ್ಲ ಅನ್ಸುತ್ತೆ ಆರಾಮ್ ಕಳ್ಸೋದೂ ಇಲ್ಲ
ಹ ಬೆ್ಯಾಂಗ್ಳೂರ್ಗೆಲ್ಲ ಆರಾಮ್ ಕಳ್ಸಲ್ಲ ಡಿಗ್ರಿ ಮುಗಿತಲ್ವ ಅವ್ನು ಇಲ್ಲ
ಇಲ್ಲ ಇನ್ನು ಈಗ ಎಕ್ಸಾಮ್ ಆ ದನ್ನೇನ ಎರಡು ತಿಂಗಳು ಮೂರು ತಿಂಗಳು ಎರಡು ತಿಂಗಳು ಎಕ್ಸಾಮಿನ
ಹ್ಮ್ ಎರಡ್ ತಿಂಗ್ಳ ಆದ್ಮೇಲೆ ಮುಗಿತತ ತರ್ಸಮ್ಮ
ಹಾ ಹುಲ್ಲು ಇದೇ ಮುಗುತ್ತೆ ಗರ್ನೇ ಮುಗಿತೆ ಜವನಿ ಇಲ್ವಾ ನಾಷ್ಟು ಜೂನಿಗೆ ಲಾಸ್ಟ್ ಆಗುತ್ತೆ
ಹ್ಮಞ ಜೂನ ಹ ಕರೆಕ್ಟ್ ನಾೇವ ಆಕ್ಚುಲಿ ಇವನು ವಿನನ್ನೇ ದಕ್ಕಿದೆ ಆಕ್ಚುಲಿ
ಯಾರೋ
ಊರ್ಗ ಹೋಯ್ವಲ್ಲ ನಾವು
ಹಾಂ
ಹ ವಿನಯ್ ಸಿಕ್ಕಿದ
ಯಾವ ವಿನಯ್
ಪಿಯು
ಪಿಯು ವಿನಯ್ ಎಲ್ಲಿಿದ್ದ
ಅಹ್ ನಾವು ಬೇಕ್ರಲ್ಲಿ ಊರಿಗೆ ಬರೋ ಆಯ್ತು ಇವಗ್ ಫೋನ್ ಮಾಡಿದ್ನಿ ನಮ್ಮ ಅಪ್ಪಾಜಿಗೆ ಹುಷಾರಿಲ್ಲ ಅಂದ್ಬಿಟ್ಟು ಬೇರೆ ಯಾರು ನೋಡ್ತೀವ ಅಲ್ಲೇ ಪರಮೇಶ ಬಂದ ನಮ್ಮಅಮ್ಮ ಅವ್ರು ಕೇಳಿ ಅವ್ನ ಕೇಳಿ ಕರ್ಸ್ಕೊ ಅಂತ ಹೇಳ್ತ ಅವ್ನಿಿಗೆ ಹೇಳ್ತೆ ನಾನು ಬಾ ಮಗ ಅಂತ ಆವಾಗ ಉಭಿಮತ್ತೆ ಅಬಿ ಬಂದಿದ್ರು
ಹಾ
ಅವಕ್ಕ ನಾವ್ ಅಲ್ಲಿ ಕೇಕ್ಲ್ಡ್ಿದ್ದೀರಾ
ಹಾ
ಅಲ್ಲಿ ನಾನು ನಮ್ಮಕ್ಕ ಪುಪ್ಸ್ ತಿಂತಿದ್ದೊ
ಹಾಂ
ಅವಾಗ ಅವನು ಅಲ್ಲಿ ಬೈಕಲ್ಲಿ ಹೋದ ಯಾವ್ದೋ ಚೆನ ಬುಣದಲ್ಲಿ ಮದ್ೆ ತಂತೆ
ಹಾ
ಅವಾಗ ಬೈಕಲ್ ಹೋಗ್ಬೇಕ್ರೆ ನಾನ್ ನೋಡ್ದ ಎನ್ೆ ಸಲ ಒಂದು
ಎಲ್ಲ ಅವನಂತೆ
ಊರ್ ಕಡೆನ ಅವ್ನೇ
ಕೆಲ್ಸ ಇಲ್ಲ ಹೋ್ತಲ್ಲ ನೋನು
ಅಯ ಮಾಡ್ತವ್ನನೆ ಅವಾಗ ಹೇಳ್ದ ಹಂಗಿಂಗೆ ಅ ಸಣ್ಣಗಿದಲ್ಲ ಅಂತಿ ಇಲ್ಲ ಮಗ ಎಳ್ಳಿರ್ಬೇಕ ತಾ ಇದೀನಿ
ಹಾ
ದುಡ್ಡು ಮಾಡ್ತವನ ಹ ಒಳ್ಳೆ ದುಡ್ಡು ಮಾಡ್ತವನಂತೆ
ಹಾಂ
ಬಟ್ರ ಅವನ್ಗೆ ಟ್ರಿಪ್ ಹೋಗ್ಬೇಕಂತೆ
ಪ್ಪಾ ಎಲ್ಲಿಗೆ
ಹಾ ಅದೇ ಎಲ್ಲಾರು ಬಿಟ್ಟು ಒಂದ ಸ್ವಲ್ಪ ಚೆನ್ನಾಗಿರ್ಬೇಕಂತೆ ಅದಕ್ಕೆ ನಾನ್ ಹೇಳ್ದೆ ಬೈ ಕಾಲಾದ್ರೂ ಹೋಗಿ ಏನಾದ್ೂ ಹೋಗಿ
ಏ್ ಈ ಕಾಲೆಲ್ಲ ಬೇಡ
ಹ ಹ ಅವನ್ ಹೇಳ್ತಿದ್ದ
ಈ ಬೀಸನೆಲ್ಲ ಹೂಕ್ುವಾಗಲ್ಲ
ಹ್ ನಾವ್ನ್ ಹೇಳ್ತಿದಾ ದುಡ್ಡನ್ ಇದಲ್ಲ ನ ಮಗ ನನ್ ದುಡ್ಗಿಂತ ಒಳ್ಳೆ ಟ್ರಿಪ್ ಮಾಡಬೇಕು ಅಂತ ಅನ್ನಸೈತೆ ಹಂಗಿಂಗಗೆ ಅದಕ್ಕೆ ನಾನ ಅಂದ ಸೋಲೋ ಟ್ರಿಪ್ ಹೋಗಬ ಮಗ ಸಹಾದ ಇತ್ತೆ ಅಂತಂದಿದೆ
ಹಾ
ಅಿಗೆ ಆಯದು ಒಬ್ಬನ ಹೆಂಗ್ ಹೋದ್ ಮಗ ಹಂಗಿ ಹಂಗತೆ
ಲಗಾಲಮಗೆ
ಹ್ಮ ಆಮ ಹೋಗ ಬಿಿಸ್ತರೆ ಈ ವಿಿಸಲ ಹೇಳಳ್ಳ ಬೇರೆ ಕೊಯ ತಾನೆ ಸ ಕೊಯ ಅಪ್ಪ
ಹ್ಮ್ೇ ಫ್ರೀಸ್ಾನ ಇ ಮಗಾನ
ಹ ಸೇ ಇಲ್ಲ ಇವಾಗ ಇನ್ನುೂ ಒಂದ ಒಂದುವರೆ ತಿಂ್ಗಳು ಎರಡು ತಿಂಗ್ಗಳು ಇರ್ಬೋದು ಮೋಸ್ಟ್ಲಿ ಜೂನು ಆಗಸ್ಟ್ ಅಂತಟ ನಡೀತಾ ಇರೋದಾ ಜುಲೈ ಜುಲೈಂ
ಹ ಆಮೇಲೆ ಹೋಗ್ಬೇಕು ಅವನು ತೃಪ್ಿಗೆ ಆಮೇಲೆ ಮಳೆ ಸ್ಥರ ಇರದಲ್ಲಾ
ಹಾ ಮಾಳೆ ಸ್ಟಾರ್ಟ್ ಆದ ರೀ ಟ್ರಿಪ್ಪು
ಆಿಲ್ಲ ಇಲ್ಲಿ ಮಾಡ ಮಳೆಲೆಲ್ಲ ರಿಸ್ಕ್ ಮಗ ಹೋಗದ ಆಕಡೆ ಎಲ್ಲಾ
ಹಾ
ನಾವವು ಕರಾಟ ಹೊೋತಾರೀ ಅಡಿಂದ ಬರೋರು ಕರಾಟ ಬರ್ಬೋದ
ಹಯೋ
ಆಮೇ ಮನೇಲೇ ಅವ್ ನಾರೋ ಸರ ಟ್ರಿಪ್ ಹಯ್ತಿ ಬೈಕ್ ಒಬ್ಬನೆೇ ಹಯ್ತನಿ ಅನತಾನೆ ಇ ಇಡಮ್ಮಲ್ಲಿ
ಎಲ್ಲ ಈಗ ಅವಂದ ಏನ್ ಗೊತ್ತ ಮಗ ನಾನ್ ಅವಾಗಲ ಹೇಳ್ತೇ ಮ ನಿಮಮ್ಮ ಅಪ್ಪೊ ಬಿಸ್ನೆಸ್ಗೆೈ ಹಾಕ್ಬ ಬಿಡು ಅಂತ
ಹಾ
ಆ ಅವನು ಅಂದ್ರೆ ಅವ್ರಪ್ಪ ಅವ ಸ್ವಲ್ಪ ಡ್ರಿಂಕ್ಸ್ ಮಾಡ ಎಲ್ಲ ಕೆಲಸ ಮಾಡಕ್ ಹಯ್ತಿದ್ದಂತೆ
ಹ್ಮ್
ಅವಾಗ ಒಂದ್ ಸ್ವಲ್ಪ ಎಡವಾಡ್ ಹಂಗ ಹಿಂಗ ಆಗಿ ಕೆಲ್ಸನೇ ಹಟ್ತನ ಅವ್ರಪ್ಪ ಪತಿ ಕೆಲ್ಸ ಬಿಟ್ಟಿದೆ ಅಂತದ ಈಗ ಅದದು ಮತ್ತ ನಾನು ಹ ಏನ್ ಕಡೆದ ಮಗ ಕ ಏನ್ ಮಾಡೋದ ಅಂದ್ರೆ ಈಗ ಅಲೆ ಅದೆಲೆ ಫುಲ್ ನಿಂತು ಬಿಡದೆ ಈಗ ನಾನ್ ಮತ್ತೆ ಕಸ್ಟಮರ್ ಪಿಕಪ್ ಮಾಡೋದೆಲ್ಲ ಭಾರಿ ಇದಾಗುತ್ತೆ
ಹಾ
ಹಂಗೆ ಹಿಂಗೆ ಅಂತಿದ್ದು
ಯ ಇವನ್ ಇವ್ನ ಹೆಂಗ್ ಮಾಡ್ಕೊಂಡಿದ್ ಮಗ ಯಾರೋ ನಂಬ ದಹದನ್ ಹೆಂ ಮಾಡ್ಕೊಂಡ ಹಾಂ
ಅದಂಗಲ ಮುಗ ತೇಜಾ
ಅಲ್ಲ ಅವನು ಮಾಮೂಲಿ ಅವರ ಅವ್ರ ಅಪ್ಪ ಇದಾದ್ಮೇಲೆ ಅವನು ಎಲ್ಲಿ ಅವನು ಅವ್ ಅವ್ ಯಾರ ಅವ ಜೊ ಇದಾರ ಕೆಲಸ ಮಾಡಿದಾರ ಅವ್ರ ಜೊತೆನೇ ಮಾಡ ಕತ
ಅದೇ ಅವ್ ಈಗ ಏನ ಆಗತ್ತ ಅವ್ರಪ್ಪನೇ ಬಿಟ್ಬಿಡದೆೇ
ಹಾಂ
ಇವ ಹೋಗ್ತರ ಅವನು ಮತ್ತೆ ಈಗ ಹೊಸ ಗಾಡಿಗಿತ್ಡ್ಕೊಂಡು
ಹಾ
ಸ್ಟಾರ್ಟ್ ಮಾಡದ್ರೆ ಹೊಸಗಡೆಗೆ ಇದ್ ಬ್ಕೊಂಡ್ ಮಾಡಬೇಕ ಆ್ತ ಅಷ್ಟೆ
ಏನ ದುಡ್ಡ್ದ ದುಡ್ ಬಂಡವಾಳ ಹಯ್ಕೊಂಡ್ರ ಆರಾಮಾಗಿ ಈಗ ಈ ಕಡೆ ಸೀಸನ್ ಇದದೆ ಇದ ಮಾಡ್ಕೋಬಹದು
ಹ್ಮ್ ಹ್ಮ್ ಆಕ್ಚುಲಿ ಅವ್ನು ಈಗ ಬೆಂಗ್ಳೂರು ಊರಕ್ತ ಅನ್ಕತ ಆನಂದ
ಬೆಂಗ್ಳೂರುವರು ಹೋಗಬೋದಾ
ಹ ಯಾವ್ದೋ ಇದ್ರಲ್ಲಿ ಏ ಒಂದರೆ ನಗೆ ಮೆಡಿಕಲಲ್ಲಿ ಎಕ್ಸ ಏನೋ ಅಂದವಾಗ ಮರ್ತಾ ಹೋಯಿತು ಎ ಇಲ್ಲೋ ಐತೆ ಕೆಲ್ಸ ಗೋರ್ಮೆಟ್ ಏನೋ ಡಿಪಾರ್ಟ್ಮೆಂಟ್ ಐತೆ
ಹಾ
ಅಲ್ಲ ಹೋದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇದ್ದಾರೆ ಆಲ್ಮೋಸ್ಟ್ ಅಲ್ಲೆಲ್ಲ ಅಲ್ಲೇ ಇದ್ದಾರೆ
ಹಾ
ಅಲ್ಲ ಹೋದ್ರೆ ಸ್ಯಾಲ್ರಿ ಚೆನ್ನಾಗಿರ್ತದೆ ಹದ್ನೆಂಟೆ ಅಂದ ಹದ್ನೆಂಟೆ ಎಷ್ಟ ಅಂದ ಗೊತ್ತಿಲ್ಲ
ಹಾ
ಹ ಅಲ್ಲಿಗ್ ಹೋಗ್ಬೇಕುಂದ ಅನ್ಕೊಂಡಿದ್ದೀನಿ ಅಂದ್ರೆ ಈ ಕಡಿಂದ ಪರಿಸರ ಆಗ್ತಿದೆ ಅಂತಲ್ಲ
ಎಕಡೈಂದ
ಮ್ಯಾರೇಜ್
ಹಾ ಓ ಮ್ಯಾರೇಜ್ ಕಡೆ
ಹ್ಮ್ ಅಲ ಒಂದು ಸರ್ಟನ ಮ ಒಂದ್ ಸರ್ಟನ್ ಮ್ಯಾರೇಜ ಫಿಕ್ಸ್ ಆಗಲ್ಲ ಅವವೆಲ್ಲಿಗೆ ಹೋಗಯತಂತೆ
ವಾ ಎಲ್ಲಿ
ನನಗ್ ಹೇಳಿದ್ದ ಮಗ ಇನ್ನೊ ಸ್ವಲ್ಪ ದಿನ ಹಂಗಿ ಹಿಂಗೆ ಅಂತ ಅಂತಿದ್ದ ನಾ ಆಕ್ಚುಲಿ ಅವಾಗೋಲ್ಸ ಪೋನ್ ಮಾಡೋಗ ಏನ ಸ ಹೆಂಗ್ ನಿಮ್ಮ ಹುಡುಗಿ ಅ ಮಾರಾಗಿನ್ ಸೋಲ್ಬೋದ ಏನ್ ಆಗ್ಬಹುದು
ಹಾ
ಕರೆದಿದ್ರು ಬಂದ್ಬುಡಿ ಎನ್ನು ಲೆವೆಲಲ್ಲಿದ್ದ
ಓಹ ಏ ಜಾಗ ಆಯ್ತಾ
ಏ ಜಾಗೈತಿ ಎಲ್ಲ ಓಕೆ ಆಕ್ಚುಲಿ ಅವ್ರು ರಜ್ಜಿದ ಆದೇಏನೋ ಮನೆತಕ್ ಬಂದಿರಂತೆ
ಏನಾ
ಅವ್ರ ಅಜ್ಜಿತ್ ಆತ
ಹಾ
ಮನೆದಾಗ ಬಂದಿರಂತೆ ಮನೆ ಎಲ್ಲಾ ನೋಡ್ಕೊಂಡೋಗಿ ಅವರು
ಮುಕ್ಷಿ ಹಾಕರನಲ್ಲೇ ದೊಡ್ಡರು ಮಾತಾಗದೆಯ
ಇಲ್ಲ ಮಗ ಅಲ್ಲ ಅದಾದ್ಮೇಲೆ ಒಂದ್ ಸ್ವಲ್ಪ ಇದಾಗಿರೋದು ಅದಾದ್ಮೇಲೆ ಒಂದ ಸ್ವಲ್ಪ ಇದಾಗಿರೋದು
ಹಾ
ನೀವನು ಈಗ ಹೊಸ ಮನೆ ಕಟ್ಬೇಕು ಅಂತೂ ಸ್ಕೆಚ್ ಆಗದವನಂತೆ ಅವರು ಮನೆಗಟ್ಟಿ ಅಂತ ಅವ್ರಂತ
ರಾಘವಣ್ ಮದುವೆ ಅಂತ
ಹ್ಮ ಅವರಲ್ಲ ಹೇಳ್ತರ್ದು ಅವ್ರ ಅದು ಅಜಿತ್ಅದಲ್ಲ ಆಕೆ ಆಕೆ ಹೇಳ್ತವಳಂತೆ ಆಕೆ
ಮನೆ ಕಟ್ಟ ಯಮನು ಮದಾಗಣ ಅಂತ
ಹಾ
ಹಾ ಇವನ್ಗೇನ್ ಐತ ಅನ್ತ ಜಮೀನ್ ಎಲ್ಲ ಇರ್ಬೋದು
ಹ ಅದೆಲ್ಲ ಐತೆ ಅವನೇನು ಅಂದ್ರೆ ಈಗ ಸ್ವಲ್ಪ ಇದಾಗ್ತಿದೆ ಅವನು ಅನ್ ಕರೀದ ಮದ್ಲು
ಹಾ
ಅವರೇ ಇರ್ಬೇಕು ಅಂತ ಬಟ್ ಇವಾಗ ಹ್ಮ್ ಇವಾಗ ನಡೀತದೆ ಅಂತ ಅವ್ನು
ಸರಿ ನಿ ಮಗ ಮಾಡಳಬತೈಐತಿ ಮಾಡ್ತನಿ
ಹಾ ಸರಿ ಮಳೆ ಗೊತ್ತಕ್ಕೆ ಮಾಡ್ತೀನಿ